ಹಲೋ
ಹ್ಮ ಊಟಾ
ಅರಾಮದಿಯಾ
ಹ್ಮ ಊಟಾ
ಊಟಾ ಆಯ್ತು ನಿಂದು
ಆತ.
ಮತ್ತ. ಮತ್ತ ಏನ್ ಮಾಡಕ್ತುತಿದ್ದಿ
ಮನಿಯವ್ರ
ಮನ್ಯಾಗದೀನಿ.
ಹ್ಮ್.
ಏನಂತಿ.
ಕಾಲೇಜೋದಾಗ ಇರಲ್ಲ.
ಕಾಲೇಜಿಗೆ ಹೋಗಿದ್ನ್ಯ.
ಏನ ಏನಂದ್ದ ಇವತ್ ಮತ್ತೇನ್ ಕಳ್ಸಿದ್ರಿ ಏನ್ ಮೇಸ್ಟ್ರು ಇದು ಮಾಡಿ ತಪ್ಪಾ ಕಲ್ಸಿದ್ರ.
ಇವತ್ ಏ ಬಿ ಸಿ ಡಿ ಕಲ್ಸಿದ್ರು.
ಹ್ಮ್ ಸಣ್ ಹುಡುಗ ಇನ್ನೂ ಏ ಬಿ ಸಿ ಡಿ ಕಲ್ಸಿದ್ರು.
ಅಮ್ ವಿ ಒನ್ ವಿ ಟು ಫಾರ್ಮ್ ಕಲಿಸಿದ್ರಿವತ್ತು.
ಹ್ಮ್
ಮತ್ತೆ.
ಹ್ಮ್ ಹೇಳ.
ಮತ್ತ ಏನನ್ ಸಮಾಚಾರ ಹೇಳ್ರಿ.
ಹೂ ಹೂ ನೀನೇ ಏನಾರ.
ನಮ್ದ್ ಏನೈತ್ರಿ.
ನಿಮ್ದ
ಎಲ್ಲೊ ಕೇನಂದಿದ್ರಲ್ಲ.
ಎಲ್ಲಿ.
ನಿಮಗ್ ಗೊತ್.
ನಮಗ್ ಏನು ಗೊತ್ತೈತೆ.
ನೀವ ಅಂದ್ರಲ್ರಿಪ್ಪಾ.
ಎಲ್ಲಿ ರೀ.
ಇದಕ್ಕ ಕಪ್ಪಲ್ ಕೊಕ್ಕಿನ ಬ ಆಟೋ ಆಟೋ ಬುಕ್ ಮಾಡಿ ನಂಗೆ.
ಅದು ಡೌಟ್ ಆಯ್ತು ಹೌದು.
ಯಾಕ.
ಆ ಮತ್ ಏನ್ ಹೇಳೋದು ಏನ.
ಅಯ್ಯ ಅವ ಅಂದ ವ್ಯಾರ ಆಟಕ್ಕೆೋಮಂತೆ.
ಮ್ಮ್.
ಬಂದ
ನಾನಾ ಯಾಕೆ.
ಏಯ್ ಕಾರ್ ಕಾರ್ ಬುಕ್ ಮಾಡ್.
ಓಕೆ ಇಲ್ ಎಲ್ಲಾರ ಬಡವರು ನಿಮ್ಮಂಗ
ಏ ಇಲ್ಲೋ ಕಾರ್ ಆದ್ರೂ ಅಷ್ಟೇ ಆಗತ್ತಾ ಬಾಳ ಏನಾಗಲ್ಲ.
ನೋಡೋಮಾ ಅಲಿಯಪ್ಪಾ ಎಷ್ಟು.
ಕೇಳಿಲ್ ನೀನ್ ಆಟೋಕ್ ಹೋದ್ರು ಒಂದೇ ರೇಟಾ ಕಾರಿಗ್ ಹೋದ್ರು ಒಂದೇ ರೇಟಾ.
ಕೇಳಲೆ.
ಕಿಲೋಮೀಟರ್ ಲೆಕ್ಕ ತಗೊಂತಾರ್ ಅವರು.
ಹ್ಮ್ ಎಷ್ಟು ತಗೊಂತಾರೆ ಕಿಲೋಮೀಟರ್ ಲೆಕ್ಕ ಅಂದ್ರೆ.
ಒಂದ್ ಕಿಲೋಮೀಟರ್ ಗೆ ಎರಡ್ ರೂಪಾಯಿನೋ ಮೂರು ರೂಪಾಯಿ ಇರ್ಬೇಕು.
ಓಪ್ಪ ಎಲ್ಲಿ ಯಾವ್ ಕಾಲ್ದಾಗ್ ಇದ್ದಿ ನೀ.
ಏ ಅಯ್ಯ ಆ ಏನ್ ನನಗ್ ಹೇಳ್ತಿ ಏನ್ ನಮ್ ಅಣ್ಣ ನಮ್ ಅಣ್ಣವ್ರ ಬಂದಾರ.
ಹ್ಮ್.
ಟಾಟಾ ಎದ್ರ ಗಾಡಿ ಯಾವ್ದ ಅದು ಇದಕ್ಕ ಕಡೆ ಇದಕ್ಕರ ಅವರು ಟಿಪ್ಪು ಇದು ದೊಡ್ಡ ಬಸ್ ಬರ್ತಾವಲ್ಲಾ
ಹ್ಮ
ಆ ಬಸ್ಸ ಕಿಲೋಮೀಟ್ರಗ್ ನಾಲ್ಕು ರೂಪಾಯಿ ಒಬ್ರಿಗೆ
ದದು ರೂಟ್ ಆಗ್ತದೆ ದೊಡ್ಡ ರೂಟ್ ಆಗ್ತದೆ
ಇದನ್ ಇಲ್ಲೇ ಆಯ್ತ ಅತ್ ಮಾಡಿ ಅನಾ
ಹ್ಮ ಮತ್ತೆ
ಹ್ಮ್ ತೊಂಬತ್ತ ವರ್ ಸನಕ್ಕೆ ಆಯ್ತಪ್ಪ ಇದು ಹೋಗಕ್ ತೊಂಬತ್ತು ಬರಕ್ ತೊಂಬತ್ತು
ಹ್ಮಂ
ಹ್ಮ್
ಎಷ್ಟ ರೂಪಾಯಿ ಆಗ್ಬೋದು ಎಷ್ಟು ರೊಕ್ಕ ಆಗ್ಬೋದು
ಮಿನಿಮ್ ಐದನೂರು ರೂಪಾಯಿಾಗ ಹೋಗಿ ಬರ್ತೀ ನೋಡ
ಐದನೂರ
ಹ್ಮ್ ಬಾಳ ಆತ ಕಮ್ಮಿ ಆಯತಾ
ಒಬ್ಬ್ರಗ ಏನ
ಒಬ್ಬ್ರಿಗೆ
ಯ್ಯೋ ಎಏಡ್ನೂರು ರೂಪಾಯ್ದಾಗ ಹೋಗ್ಬಿರ್ತೀರಲ್ಲ
ಬಸ್ಸಿಗೆ ಹದ್ರೆ ಎರಡು ಮುನ್ನೂರು ರೂಪಾಯಿದಾಗ ಬರ್ತಿವಿ
ಯ್ ಆಟೋದಾಗ ಹೇಳಾತಿದ್ ನಾನು ಮುನ್ನೂರು ರೂಪಾಯಿ ಎರ್ಡುನೂರು ರೂಪಾಯದಾಗ ಹೋಗ್ಬಿರ್ತರಿ
ನಾ ಹೇಳಿದ್ದ್ ಎಲ್ಲ ಚಾರ್ ಝೋನಿಂದ ಅಲ್ಲಿ ತಿನ್ನೋದ್ ಏನಾರ ಅವತ್ ಅಲ್ಲಿ ಮತ್ತತ್ ಅದ ಅದ್ರ ಟಿಕೆಟ್ ಅಲ್ಲಿ ಟಿಕೆಟ್ ಐತೆ
ಅದ ಗೊತ್ತೈ್ತ ೋಡ
ಹ್ಮ ಮತ್ತ ಎಲ್ಲ ಸೇ ರರಿ ನೀ ಏನಿಲ್ಲಾ ಅಂದ್ರ ಒ ನಾಕ್ ನೂರು ರೂಪಾಯಿ ಬೇಕ ಬಬೇಕು
ಡೌಟ್ ಬಿಡೋದ ನ ನೋಡ್ಬ ನ ಏನ್ ಹೇಳತಿಲಿನ್ನುತ್ತ
ಯ ರತಾ
ಲಿಂಗಪ್ಪ
ಹ್ತ್ತೆ ಮತ್ತೆ ಹೊಡೆಯೋಕೆ ಕರ್ಕೊಂಡು ಬರ್ತಾನ
ಹ ಏ ಮಾಡ್ತಾನ ನಂಗಗು ಗೊತ್ತಿಲ್ಲ ಏನು ಇನ್ನ ಎರಡ್ ದಿನ ಟೈಮ್ ಕೊಟ್ಟಿನಿ ಏನಂತಾನ ಗೊತ್ತ
ಫೋನ್ ಮಾಡಿ ಹರ್ತನಲ್ಲ
ನ ಹಚ್ಚಿಲ್ಲ ನೋಡಾ ಅವ
ಹಾ ಆತ ನಿನ್ ನನ್ಮ್ಮರಂದ್ರೇನಾ
ಮೋರಂಗ ಈಏಡಾ ಕೆತವಾ ಆಟೋದತ್ ಹೇಳ್ದ ಎಂಟು ಜನರ್ಬಕ್ ಅಂತ ಹೇಳ್ದ
ಹಾ ಮತ್ತ
ಮತ್ತ ಗೀಡ ಹಾಕೈತಿ
ಹ್ಮ ಮತ್ ಅವ್ರ ಎಷ್ಟು ಅಂತ ನಂದ್ರೆ ಆಟದಾರ್ ನಿಂಗ
ಎರಡು ನೂರ
ಒಬ್ರಿಗೆ
ಹ್ಮ್
ಹ ಆಯತಲ್ ಮತ್ತೆ ಮ ಅಷ್ಟ
ಅಂದ್ರ ಮತ್ ಒಳಗ ಎಂಟ್ರೆನ್ಸ್ ಅದುದು ಬೇಕು
ಯಪ್ಪ ಮುನ್ನೂರು ರೂಪಾಯಿ ಅಪ್ಪಾ ಎಂಟರ ಒಬ್ರಿಗೆ ಐವತ್ತು ರೂಪಾಯಿ ಐತಿ
ಹ್ಮ ಆಟೋ ಗಾಡಿದು.
ಯ ಗಾಡಿ ಗಾಡಿ ದ ಎರಡನೂರು ಐವತ್ತ. ಎರಡ್ನೂರ ಐವತ್ತು ರೂಪಾಯಿ ಹಾಕಿದೆ........
ಗಾಡಿ ಚಾಜ್ರಸ್.
ಕೂಡಲೇ........ ಹ್ಮ್ ಹ್ಮ್ ಹ್ಮ್ ಅಲ್ಲಿನು.
ಹ್ಮ್...
ಹ್ಮ..
ತೊಂತರ್ವಾ ನಮಗೆ ಗೊತ್ತೈತಿ ನೋಡನಿ.
ಏ ಗಾಡಿ ಚಾರ್ಜ್ ಅಂತ ಬೇರೆ ಮನ್ಷ್ಯ ಚಾರ್ಜ್ ಬೇರೆ.
ಅದಾ ಗೊತ್ತೈತಯಾ.
ಅದ್ಕ ನಾವು ಗಾಡಿ ಚಜ್ರ ಕಡೆ ಹೋಗೋದ ಬೇಡ.
ಅದಂಗ.
ಅದೆಲ್ಲಾ ನಾ ಕರ್ಕೊಂಡ್ ಹೋಗ್ತೀನಿ.
ಹೊರ್ ನಿಮಿಸ ಬಿಡ ಅನ್ನ.
ಹ ಗಾಡಿ ತಾಳಗನ್ಸ ಕೈತಲ್ಲೆ ಅಲ್ಲಿನ್. ಸದಪ್ಪ ನಾವ್ ಹತ್ತಗೊಂಡು ಹೋಗೋದ ಮತ್ತ. ಹತುಂಬಕೋ ಅದ ಟ್ರ ಅಲ್ಲಿ ಅದ ಅದ್ರಾಗ ಮ ಮಜಾ ಇರದು. ನೀ ಗಾಡಾಗ ಹೋಗಿ ಗಾಡೆಗ್ ಬಂದ್ರಿ ಏನ್ ಮಜಾ ಬರಲ್ಲಾ.
ನರಗೆರಿ ಅದ ಅಂತ ನಾವು.
ಅಯ ಯ ನರಿ ಮುಕ್ಕಳ ಆಡ್ತವ ನ ಯಾವ ನರಿ ಇಲ್ವ ಅ ದಣಿ.
ನರಿ ನಮ್ಮ ಫ್ರೆಂಡ ಬೈಕ್ ತೊಗೊಂಡ ಹೋದಾಗ ಮುಂದಸ್ ಹೋಗಿತ್ತ ಅಂತ ಹೇಳಿದ್ನವ.
ಇಲ್ಲ ಹುಲಿ ಹಂಗೆಲ್ಲಾ ನರಗಿರಿ ಇಲ್ಲ ನಾನು ಹೋಗ್ಬದೀನಿ.
ಹ್ಮ
ಇಲ್ಲ ನರಿ.
ನೋಡಣ ಹೆಂಗ ಅನ್ನಸತಂಗ ಹಂಗ.
ಹ.
ಆದ್ರೆ ಬಜೆಟ್ ಇಲ್ಲವಳೆ ರೊಕ್ಕ ಇಲ್ಲಿಕ್ ಸದ್ಯ ಆದ್ರೆ ಹೆಂಗ ಹಕಿ.
ಹೋಗ್ಬ ಹೋಗ್ಬೇಕ ಅಂದ್ರ ಹೆಂಗ್ರ ಹೋಗ್ಬಕ್ ಅಂದ್ರೆ ಅದಏನ್ ಅಂತ ನೋಡಕ್. ಪ್ಲೇಸಬಿಡುಪ್ಪಾ.
ಅದು ಕರೆಕ್ಟ್.
ಅಂತ ಮುನ್ನೂರು ರೂಪಾಯಿ ಕೊಟ್ಟ ಹಯ್ ನಡ್ಕ ಬರಂತ ಪೇಲಸ ಅಲ್ದು.
ಅಲ್ಲ ಇದ್ರಗಕ್ಕ ಮಂಗ್ಳೂರ್ಗತೆ ಕುದುರ್ಮತಿಗತೆ. ಮ ಅಲ್ಲ ಅದ ಮಳೆ ಇದ್ರ ಅಂತ ಹೇಳ್ದ.
ಹ್ಮ್
ಮಳೆ ಇದ್ರೆ ಆಟ ಚಂದ ಕಾಣ್ತೈತಿ ಇಲ್ಲಾಂದ್ರೆ ಬಿಸಲ್ದಾಗ ಸುಳ್ಳ ಬಂದಂಗ ನಾವು.
ಹ್ಮ್ ಹೋದ್ರ ನಸಕ್ಗ ಹೋಗ್ಬೇಕಾದ್ರೆ.
ಹಾ ನೆಸಗ್ಗೆ ಹೋಗಕದಂದ್ರ ಸಾಯಂಕಾಲ.
ಯ್ ಸಾಯಂಕಾಲವೇ ನೀ ಇವು ಇರಲ್ಲ ನಸುಗ. ಅದ್ ನಸುಗ್ದಾಗ ಇಬ್ಬನಿ ಇರ್ತೈತಿ.
ಹ್ಮ್.
ಇಂಬನಿ ಸಾಯಂಕಾಲ ಎಲ್ಲಿ ಇಂಬನಿ ತರ್ತೀಯ ನೀನ್.
ಹೇ ಒಂದೊಂದು ಕಡೆ ಬರ್ದೈತೆ ಅದಕ್ಕೇನು.
ಸಾಯಂಕಾಲ ಅಂದ್ರೆ ಇದು ಅಷ್ಟಕ್ಕೊಂದ್ ಐತ್ ಇಲ್ವನ ಫುಲ್.
ಹ್ಮ್. ಇ ಈ ಸಕಳೇಶ್ವರ ಘಾಟ್ ಕಡೆ ಹೋಗಿ ನಿನ್ಗೆ ಏಕ ಅರ್ತೈತಿ.
ಹ್ಮ ಅದು ಸಕಲೇಶ್ಪುರ ಘಾಟ್. ಇದು ಗದಗ ಯಾವ್ದ ಇದು. ಕಪ್ಪತ್ ಗುಡ್ಡ ಘಾಟ ಇದ
ಕಪ್ಪಾತ್ ಗುಡ್ಡ. ಅ ಲಿಂಗಪ್ಪ ಒಂದ್ ಎರಡ್ ಸಲ ಹೋಗ ನೋಡು ನನಗೆ ಹೇಳರದೇ ಹೋಗನಾ ಅವ.
ಹ್ಮ್ ನಾವ ಅಂದ್ರೆ ಏನ
ಅದಕ್ಕ ನೀನ್ ತರದಿಲ್ಲ ಆತ.
ಹ್ಮ್ ಎಲ್ಲರೂ ಹಾಗೆ ಆದರ ಎಷ್ಟು ಆದ್ರೂ ನಿಮ್ದುಊರಿತೆತನ್ಕಂದು ಸುಮ್ನೆ ಅದೇ.
ಬಾರಿ ಊಡ ಒಡ ಯಾರ ಗಿಡ ಕರ್ಕೊಂಡ ಹೋಗಕೋನತ.
ಹ್ಮ್ ಹೇ ಸಮನೆದವನು ಅಲ್ಲ ಅವ್.
ಹುಡುಗಿಯರಿಗ ಅಂದ್ರ ಹಿಂಗ.
ಈಡಿ ನಾಲ್ಕ ಐದು ಜನೋಗಿದ್ರು ಕಾರ್ ಮಾಡ್ಕೊಂಡಿ.
ಅಬ್ಬಾ ಅಬ್ಬಬ್ಬಾ.
ಸುಂದ್ರ ಅವ್ರಲ್ಲ ಇನ್ನೊಬ ಅದ ನಾವು ಡಮುಗ ನಮ್ಮ್ ಕ್ಲಾಸ್ ಆಗ ಅದ ನಾವು ಡಮುಗ ಎಕ್ದಮ್. ಕರ್ರಗ ಡಮ್ಮುಗ ಅದಾನ ಮತ್ತೊಂದು ಕಾರ್ ಐತೆ. ಮತ್ತನ್ ಕಾರ್ಯಿಂದ ಇದು ಹೋಗಿದ್ದ ದಾಂಡೇಲಿ
ಆ ಕಾರಿಂದ ಗಿಟ್ಟ ಬರ್ ನಂಗಗೆ ಹೇಳಾರ.
ಹಪ್ಪ ನಾಗರಾಜನ ಹೊಡೆದು
ಅವಾಗ ಹಂಗಿತ್ತು ಬಾದ ಕ್ಲಾಸ್ ತಗೊಂಡಿದ್ರ ಅವಾಗ ನಾವು.
ಏನು
ಇವಾಗ ಈತ್ ಮಾತಾಡ್ಸಾ ಬಿಟ್ಟ ಹಂಗ ಅವಾಗ ನಡೀತೇ ಅಲ್ಲ ಕಾಮನು.
ಹ್ಮ್
ಎಲ್ಲ ಆದಿ ಈಗ.
ಮನೆಗ.
ಹ್ಮ್ ಮನೆದೇನು ಮತ್ತೆ ಬರಲ್ಲಣ ಈ ಕಡೆ.
ಏನಾಯ್ತೋ ಈಕಡೆ
ವಶಾಣ ಐತಿ ಅಲ್ಲಿ
ಹ್ಮ್
ಹ
ಆಯ್ತ್ ಆಯ್ತಪ್ಪ ಸ್ಮಶಾನ. ಇಲ್ಲ
ಅದ ಹೆಂಗ ಕೊಟ್ರ ಅಪ್ಪಾ ಏನ ಮಾಡ್ಬೇಕಪ್ಪಾ ಇಂಗ್ಲೀಷ್ ಕಲಿಬೇಕು
ಕಂಪ್ಯೂಟರ್ ಕ್ಲಾಸಿಗೆಗೋಗ್ ಬರ್ತೇನು.
ಅಣ್ಣ ಈವಾಗ ಹೋಗಬೇಡ
ಇನ್ನೊ ಒಂದು ಹತ್ತು ವರ್ಷ ಬಿಟ್ಟು ಹೊಯ್ಲೆ.
ಹ್ಮ್
ಮಕ್ಕಳ ಮದ್ವೆ ಎಲ್ಲಾ ಆದ್ಮೇಲೆ
ಹ್ಮ್
ಹ್ಮ
ಯಾವಾಗೋಕಿ ಅಂದ್ರೆ ಗೊತ್ತಾ ಮೂರ್ ವರ್ಷ ಇರ್ತೈತಿಲ್ ಕೋರ್ಸ ನಿಂದು
ಹ್ಮ್
ಮೂರ್ನೇ ವರ್ಷ ಲಾಸ್ಟ್ ಹೆಂಡಿಗೆ ಸದ ರಜಾ ಕೊಡ್ತಾರ ಅವಾಗ ಹೋಗ್ಬಕ್ ನೀ ಅಂದ್ರ ಗೊತ್ತಾಗೈತಿಲ್ಲಾಂದ್ರ ಈಗ್ ಹೋದ್ರು ಮತ್ತೆ ಆಗ ನಾವ್ ಹಿಂಗ ಅನ್ಕೊಂಡಿದ್ರ ಹೋಗಿದಿಲ್ಲ ಆಟ
ಹಾ
ಫಸ್ಟ್ ಇಯರ್ದಾಗ ಹೋಗಬೇಕಂತ ಪ್ಲಾನ್ ಮಾಡಿದ್ದೆ ಅನ್ಸತಿಲ್ಲ
ಈ ಗೊಂಬ
ಹ್ಮ್
ಈಗೇನಾಗಿತ್ತುು ಒಂಬಾರು
ಕಂಪ್ಯೂಟರ್ೋಗಬಡ
ಏ ನೀನು ಎಲ್ಲ ಕಂಪ್ಯೂಟರ್ಗ ಇವಾಗ ಜನ್ ಬೇಕು ಕಂಪ್ಯೂಟರ್ ಬಾಳ ಯೂಸ್
ಐತಿ ಎಲ್ಲನಲ್ಲ ನಾ ನ ಇವಾಗ ಹೋಗ್ುವಳ
ಹ
ಮನೆಗೆ ಲಪಟಾಪ್ ಇಲ್ಲ
ಆಯತಿ
ಮತ್ತತ್ ಅದ ಯೂಸ್ ಮಾಡಿದ್ರ ಆತ್ ಮಾಡ್ತವನೆ
ಅಲ್ಲಿ ಉಡಿಯಾರ್ ಚೊಲೋ ಅದ ನ ಅವ
ಒಯಾ ಹ ಹಂಗ ಈಗ
ಹ್ಮ್ ಕಾಲೇಜ್ ಆಗತ್ತರಿ ಇಲ್ಲ
ಹ್ಮ್
ನಮ್ಮ ಮನೆ ಕಡೆ ಆಯ್ತಲ್ಲ ಅಲ್ಲಿ
ಹಾ ಹ್ಮ ಈಗಷ್ಟೆನ್ ತಡೆ